ಹಲೋ
ಹಲೋ
ಸರ್ ನಮಸ್ಕಾರ ಸರ್ ಇಲ್ಲ ಮನ ಹತ್ರ ಇದ್ದವ ಸರ್ ನೀವ ಎಲ್ಲಿದೀರ
ನಾವು ಕೂಡ ಎಲ್ಲಿ ಔಟ್ ಸೈಡ್ ವಾಕಿಂಗ್ ಹೋಗ್ತಾ ಇದ್ದೀವಿ ಹೇಳಿ ವಿಶೇಷವಾದ ಸನ್ನಿವೇಶ ಏನೇನು ಯಾವ್ಯಾವ ಪ್ರದೇಶಕ್ಕೆ ಹೋಗಿದಿದ್ದಾರೆ ಎಲ್ಲಿಗೆ ಹೋಗ್ಬೇಕ ಅಂತ ಪ್ಲಾನ್ ಮಾಡಿದ್ದೀರಾ
ಹ್ಮ್ಮ್. ನೋಡ್ಬೇಕ ಸರ್ ಈಗ ಆಗಸ್ಟ್ ಕೂಡ ಬರ್ತಿದೆ ಸರ್ ಜೂನ್ ಜುಲೈ ಈಗ ಮಾನ್ಸೂನ್ ಸ್ಟಾರ್ಟ್ ಆಗ್ತೆ ಸರ್ ಅದಕಲ್ಲ ನಾವು ಶಿವಮೊಗ್ಗದ ಕಡೆ ಹೋಗ್ಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ಸರ್
ನಮ್ದು ಆಲ್ಮೋಸ್ಟ್ ಎಲ್ಲ ಚಿಕ್ಕಮಂಗಳೂರು ಮಡಿಕೇರಿ ಮೈಸೂರು
ಹಾ ಸರ್
ಒಳ್ಳೆಯ ಎನ್ವೈರ್ಮೆಂಟ್ ಅಲ್ ಹೊಂದಿರತಕ್ಕಂಥ ಪ್ರದೇಶಗಳುದು
ಹೌದೌದು ಸರ್ ಬಟ್ ಶಿವಮೊಗ್ಗ ನನ್ನ ಅನ್ಸ ಮಟ್ಟಿಗೆ ಅಲ್ಲಿ ಹೋದ್ರೆ ಸ್ವಲ್ಪ ಬ ಎಷ್ಟು ಸರಿ ಯಾಕಂದರೆ ಜೋಗ ಜಲಪಾತ ಹಾಗು ಇನ್ನಷ್ಟು ಬಹಳಷ್ಟು ಅಲ್ಲಿ ಅಹ ಧಾಮ ಪಕ್ಷಿಧಾಮಗಳು ಕೂಡ ಇವೆ ಸರ್ ಅಲ್ಲಿ ನಾವು ವೀಕ್ಷಿಸಲು ಸಾಧ್ಯ ಸ
ಹೌದು ಇವಾಗ ನೋಡಿ ಕೆಲವೊಂದು ಪ್ರದೇಶಗಳು ಅಲ್ಲಿ ಅಲ್ಲಿಯೇ ಆಗಿರತಕ್ಕಂ ವಿಶೇಷತೆಗಳನ್ನು ಹೊಂದಿದೆ ಜೋಗ ಜಲಪಾತ ಯಾವಾಗ್ ಸತತವಾಗಿ ನೀರ್ ಬೀಳುತ್ತೆ ಯಾಕಂದ್ರೆ ಚಿಮು ಚಿಮದಾಗಿ ಬೆಳುತ್ತ ಏನ್ ಬೀಳುವಂತ ಮಳೆ ಯಾಕಂದ್ರೆ ನಾವು ಜಮ್ಮು ಕಾಶ್ಮೀರದಲ್ಲಿ ನೋಡ್ತಕ್ಕಂತ ಹಲವಾರು ಸನ್ನಿವೇಶಗಳನ್ನು ನಮ್ಮ ಭಾಗದಲ್ಲಿ ಚಿಕ್ಕಮಗಳೂರು ಮಡಿಕೇರಿ ಮೈಸೂರುಗಳಲ್ಲಿ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ ನೋಡಿ ಯಾಕಂದ್ರೆ ಒಂದು ಬಾರಿ ಆದ್ರೂ ವಿಸಿಟ್ ಮಾಡ್ಬೇಕಲ್ಲಿ
ಹೌದೌದು ಸರ್
ೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಒಂದು ಗಾದೆ ಮಯ ಇದು ಮಾತಾಯ್ ನೋಡ್ರ ದೇಶ ಸುತ್ತು ಇಲ್ಲವಾದ್ರೆ ಕೋಶ ಓದು ಅಂತ ಹೇಳ್ಬಿಟ್ಟು
ಖಂಡಿತ ಸರ್ ಖಂಡಿತ ಯಾಕಂದ್ರೆ ಆ ಗಾದೆಯ ಮುಖಾಂತರ ಯ ಆದರೆ ದೇಶ ಸುತ್ತಬೇಕು ಇಲ್ಲ ಆದ್ರೆ ಕೋಶವನ್ನು ಓದಬೇಕು ಸಂದಾಗೆ ಒಂದು ಅದರ ಬಗ್ಗೆ ಒಂದು ಪರಿಪೂರ್ಣ ಮಾಹಿತಿ ದೊರಕತೆ ಸರ್
ಇಲ್ಲವಾದ್ರೆ ನಮ್ಗೆ ಮಾಹಿತಿ ಅಷ್ಟೊಂದು ಸಿಗುವುದೇ ಇಲ್ಲ
ಖಂಡಿತಾ ಸರ್ ಖಂಡಿತ
ಹ ನಾವ ಇದು ನಾವೆಲ್ಲಾ ಚಿಕ್ಕೋರದ ಇದ್ದಾಗ ನಮ್ಗೆ ಎಲ್ಲಿಗಂದ್ರೆ ಒಳ್ಳೆಯ ಪಟ್ಟದ ಕಲ್ಲು ಈ ರೀತಿ ಕೆಲವೊಂದು ಐತಿಹಾಸಿಕ ಪ್ರದೇಶಗಳ ಬಾದಾಮಿ ಇಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ರು ಬಟ್ ಈ ಇಂದಿನ ನಾವು ಇವಾಗ ಉನ್ನತವಾದ ಒಂದು ಸ್ಥಾನದಲ್ಲಿ ಇದ್ಕೂಡ ಹೋಗೋದಕ್ಕೆ ನಾವು ಬಿಡು ಮಾಡ್ಕೊಳ್ತೇಲ್ಲ ಯಾಕಂದ್ರೆ ಬಿಡು ಮಾಡ್ಕೊಳ್ಬೇಕು ನಾವೆಲ್ಲ
ಹೌದು ಸರ್
ಬಿಡು ಮಾಡ್ಕೊಂಡ್ ಬಿಟ್ಟು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೇಕು ಮತ್ತೆ ನೋಡಿ ಇವಾಗ ಜೈಪುರದಲ್ಲಿ ಹವಾಮಹಲ್ ಇದೆ ದೆಹಲಲ್ಲಿ ಹಲವಾರು ಆಗ್ರದಲ್ಲಿದೆ ಒಳ್ಳೆ ಒಳ್ಳೆ ಪ್ಲೇಸ್ಗಳು ಅಂತ ಪ್ಲೇಸ್ ಗಳನ್ನು ನೋಡ್ಬೇಕು ಅಂತ ಪ್ಲೇಸ್ ಗಳನ್ನು ನೋಡಿ ನಮಗೂ ಕೂಡ ಏನೋ ಒಂದ್ ರೀತಿ ಸಂತೋಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೀಗಾಗಿಬಿಟ್ಟು ಈ ಈಗ ನಾವು ಒಂದೇ ಪ್ರದೇಶದಲ್ಲಿ ಕೂತ್ಕೊಂಡು ಒಂದೇ ಪ್ರದೇಶದ ಬಗ್ಗೆ ಯೋಚನೆ ಮಾಡೋದು ಅದು ಅಷ್ಟೊಂದು ಸಮಂಜಸವಾದ ವಿಷಯ ಬಲ್ಲ ಯಾಕಂದ್ರೆ ನಾವು ಪ್ರತಿ ಸಲ ಏನ್ ಮಾಡ್ಬೇಕು ಪ್ರತಿ ಒಂದ್ ಕಡೆ ಐತಿಹಾಸಿಕ ತಾಣಗಳಾಗ್ಲಿ ವಿಜ್ಞಾನ ತಂತ್ರಜ್ಞಾನ ಆಗ್ಲಿ ಸಾಮಾಜಿಕ ಒಂದು ಪರಿಸರವಾಗ್ಲಿ ಮತ್ತೆ ಅಲ್ಲಿ ನಾನಾ ರೀತಿಯ ಸನ್ನಿವೇಶಗಳು ಸಿಗ್ತವೆ ಜನರ ಹೂಡುಗೆ ತೊಡುಗ ಆಹಾರ ಪದ್ಧತಿ ಅವರ ಮಾತು ಅವರ ಕಲ್ಚರ್ ಬಗ್ಗೆ ಈ ರೀತಿ ನಾನು ವಿಷಯಗಳನ್ನು ಸಮಾಜದಲ್ಲಿ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿದಾಗ ಅವರ ಆಹಾರ ಪದ್ಧತಿ ಅವರ ಬಟ್ಟೆ ಪದ್ಧತಿ ಅಂದ್ರೆ ನಮ್ ಕೂಡ ಏನಾಗ ನಾವುನು ಆ ರೀತಿ ಟ್ರೈ ಮಾಡ್ಬಹುದಲ್ಲ ಅಂದ
ಸರ್ ಖಂಡಿತ ಸರ್ ಸರ್ ಇನ್ನೊಂದು ವಿಷಯದ ಬಗ್ಗೆ ನಿಮ್ಗೆ ನಿಮ್ ಜೊತೆ ಚರ್ ಚರ್ಚಿಸಬೇಕಿತ್ತು ಸರ ಏನಂದ್ರೆ ಸರ್ ಸುಮಾರು ಹದಿನೇಳನೇ ಶತಮಾನದಲ್ಲಿ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶೈ ಅವರು ಗೋಲ್ ಗುಂಬಜ್ನ್ನು ನಿರ್ಮಾಣ ಮಾಡಿದರು ಸರ್
ಕರೆಕ್ಟ್
ಆಗಿನ ಕಾಲದಲ್ಲಿ ಅಷ್ಟೊಂದು ತಂತ್ರಜ್ಞಾನ ಕೂಡ ಇರಲಿಲ್ಲ ಸರ್ ಬಟ್ ಅವರು ವಿಶ್ವದ ಎರಡು ಎಡನೇ ಅತಿ ದೊಡ್ಡ ಗುಮ್ಮಟವನ್ನು ಆಹ ನಿರ್ಮಿಸ ನಿರ್ಮಿಸಿದ್ದರು ಸರ್ ಅವರು
ಕರೆಕ್ಟ್
ಸುಮಾರು ನಲ್ವತ್ ನಾಲ್ಕು ಮೀಟರ್ಷ್ಟು ಎತ್ತರ ಇದೆ ಸರ್ ಅದು
ಹೌದು
ಅಲ್ಲಿ ಆ ಸಮಯದಲ್ಲಿ ಅಷ್ಟೊಂದು ತಂತ್ರಜ್ಞಾನ ಇಲ್ಲ ಲಿಫ್ಟ್ ಫೆಸಿಲಿಟಿ ಕೂಡ ಇರಲಿಲ್ಲ ಬಟ್ ಅದು ಹೇಗ್ ಸಾಧ್ಯ ಆಯ್ತು ಸರ್
ನಾನ್ ನಿಮ್ಗೆ ಸಂಬಂಧಿಸಾದ ಒಂದು ಉತ್ತರಗಳನ್ನು ಹೇಳ್ದೀನಿ ನೋಡಿ ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಿದ್ರೆ ಅವರು ಸಾಕು ಪ್ರಾಣಿಗಳನ್ನ ಬಳಕೆ ಮಾಡ್ತಿದಿದ್ದಾರೆ ಯಾಕಂದ್ರೆ ಅವರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆನೆ ಮತ್ತೆ ಒಂಟೆ ಮತ್ತೆ ಕತ್ತೆ ಈ ರೀತಿ ಬಳಕೆ ಮಾಡಿಿಕ ಕೊಟ್ಟು ಬೃಹದಾಕಾರದಾಗಿರ್ತಕ್ಕಂತಹ ಕಲ್ಲು ಬಂಡೆಗಳನ್ನ ಗಿರಕಿಯ ಮು ಮುಖಾಂತರ ಅಂದ್ರೆ ಕಲ್ಲಿಗೆ ಹಗ್ಗವನ್ನು ಕಟ್ಟಿ ಆನೆಯ ಮುಖಾಂತರ ಜೊಗ್ಗಿಸುವ ಕೆಲ ಕೆಲಸ ಅಂದ್ರೆ ಹಗ್ಗ ಕಟ್ಟಬಿಟ್ಟು ಆನ ಜೊಗ್ಗೋುದ್ರ ಮುಖಾಂತರ ಮೇಲೆತ್ತುವ ಕೆಲಸ ಕಾರ್ಯಗಳನ್ನ ನಮ್ಮ ಏನು ಇತಿಹಾಸಕಾರರ ಒಂದು ಶಿಲಾಶಾಸನದ ಆಧಾರದ ಮುಖಾಂತರ ನಮಗೆ ಏನು ಸ್ಪಷ್ಟ ನಿಲುವನ್ನುೆ ಸಿಗುತ್ತೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆನೆ ಒಂಟೆ ಕತ್ತೆ ಇವುಗಳ ಮುಖಾಂತರ ಭಾರ ಎತ್ ಇ ಅಂತ ಅಂದ್ರೆ ನಾವು ಬಾವಿಯಲ್ಲಿ ನೀರ್ ಹೆಂಗ ಯಾವ್ ಟೈಪ್ಸ್ ಇರ್ತಿೀವಲ್ಲಾ ಆ ರೀತಿ ಗಿರಿಕೆ ಹಾಕ್ಬಿಟ್ಟು ಪ್ರಾಣಿಗಳ ಮುಖಾಂತರ ಅತಿೀ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕಲ್ಲುಗಳನ್ನು ಎತ್ತಿ ಏನು ಅಲ್ಲಿ ಐತಿಹಾಸಿಕ ತಾಣಗಳನ್ನು ನಿರ್ಮಿಸಿದ್ದಾರೆ ಅನ್ನುವುದಕ್ಕೆ ಹಲವಾರು ಮಾಹಿತಿ ಗಳ ತಗೊಂಡ್ರೆ ಬಟ್ ಇಂದಿನ ಆಧುನಿಕ ಯುಗದಲ್ಲಿ ನಾವು ಎಷ್ಟೇ ವಿಜ್ಞಾನ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿದ್ರು ಕೂಡ ಅಷ್ಟೊಂದು ವೈಭವ ಪೂರಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡ ಹೌದು ಅಸಾಧ್ಯವಾಗಿದೆ
ಖಂಡಿತ ಸರ್ ಖಂಡಿತ ಈ ವಿಷಯದ ಬಗ್ಗೆ ನನಗೆ ಯಾವಾಗ್ಲೂ ಕನ್ಫ್ಯೂಸನ್ ಇತ್ ಸರ್ ಇವಾಗ ಕ್ಲಿಯರ್ ಆಯ್ತ್ು ಸರ್ ಅದ್ರ ಬಗ್ಗೆ
ಇನ್ನೊಂದು್ ವಿಷಯ ಆಯ್ತ್ ನೋಡ್ರಿ ನೀ್ಗೆ ಯಾವ ವಿಷಯ ಅಂತ ಕೇಳ್ತೀವಿ ನೋಡ್ರಿ ಬಿಜಾಪುರದಲ್ಲಿ ಬಿಜಾಪುರ ಪುರದಲ್ಲಿ ಅಲ್ಲಿ ಗೋಲ್ ಗುಮಜ್ ಇದೆ ಗೋಲ್ ಗುಮಜ್ ಮುಂದೆ ಒಂದು್ ಬಾವಿ ಇದೆ ಆ ಬಾವಿಯಲ್ಲಿ ಸಿಡಿಲು ಬಿದ್ದಾಗ ನಾವು ಮಳೆ ಬರುವಾಗ ಸಿಡಿಲು ಬೀಳುವುದನ್ನ ಅಷ್ಟೇ ನೋಡಿರ್ತವಿ ೋ ಬೀಳ್ತದೆ ಇಂತಥ ಪ್ರದೇಶದಲ್ಲಿ ಅಲ್ಲಿ ಬಿದಿರ್ತ ಪ್ರದೇಶದಲ್ಲಿ ಸಾವು ನೋವುಗಳು ಅಂತ ಆದ್ರೆ ಪ್ರತಿ ವರ್ಷ ಬಿಜಾಪುರದಲ್ಲಿ ಇದ್ದಿರತಕ್ಕಂತಹ ಒಂದು ಪ್ರದೇಶದಲ್ಲಿ ಕಂಟಿನ್ಯೂ ಬೀಳ್ತಾ ಇತ್ತಂತೆ ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ ಹಸನ್ ಗಗಬು ಬಹ್ಮನ್ ಶಾನ್ವರು ಒಂದು ಬಾವಿಯನ್ನ ನಿರ್ಮ ಮಾಡಿದರೆ ಬಾವಿಯನ್ನು ನಿರ್ಮ ಮಾಡಿ ದನದ ಶಗಣೆಯನ್ನ ಶೇಖರಣೆ ಮಾಡಿದ್ರಂತ ಫುಲ್ಲು ಒಂದು ಬಾವಿ ಅಲ್ಲಿ ಸಿಡಿಲನ್ನ ಬಿದ್ದಾಗ ಅಲ್ಲಿ ಏನ್ ಮಾಡಿದ್ರು ಆ ಒಂದು ಸಿಡಿಲನ್ನ ಹಿಡಿದಿಟ್ಟುಕೊಳ್ಬೇಕಾದ್ರೆ ಸಲಾಖೆಗಳ ಅಂದ್ರೆ ತಂತಿಯ ಮೊಳೆಯ ಸಲಾಕೆಗಳನ್ನ ಅದು ಯಾವಾಗ ಶೆಡ್ಯೂಲ್ ಅನ್ನು ಕರೆಕ್ಟ್ ಟೈಮ್ ಅಲ್ಲಿ ಬಿಡೆ ಆ ಸಮಯದಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ಇಂದಿಗೂ ಕೂಡ ಶೆಡಿಲ್ ಅನ್ನು ಹಿಡಿದಿಟ್ಟಿರ್ತಕ್ಕಂಥ ಒಂದು ಸನ್ನಿವೇಶ ಬಿಜಾಪುರದಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರಮುಖವಾದ ಅಂಶ ನೀವು ಯಾವಾಗಾದ್ರೂ ಹೋಗಿದ್ರೆ ನೋ ನೋಡಬಹುದು ಇವಾಗ ಕೂಡ ಇದೆ ನಾು ತುಂಬಾ ಬಾರಿ ನೋಡಿದ್ದೇನೆ ಅದು
ಹ ಹಾ ಹಾ ನೋಡೋಕ್ಕೆ ಎಷ್ಟು ಆಕರ್ಷಿತವಾಗಿರ್ಬೋದು ಸರ್ ಅದು
ತುಂಬಾ ತುಂಬಾ ಚೆನ್ನಾಗಿದೆ ಮತ್ತೆ ನೋಡಿ ಅಲ್ಲಿ ಅಲ್ಲಿ
ಸರ್ ನಾನು ಇನ್ನೊಂದು ವಿಷಯ ಕೇಳಳ್ಪಟ್ಟಿದ್ದೀನಿ ಸರ್ ಅಲ್ಲಿ ಗೋಲ್ಗುಮದಲ್ಲಿ ಒಂದು ಸರಿ ಕೂಗಿದ್ರೆ ಏಳು ಸರಿ ಧ್ವನಿ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಬಟ್ ನಾನಂತೂ ಅಲ್ಲಿ ಹೋಗಿಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾದ್ೂ ಮಾಹಿತಿ ಇದೆ ಸರ್
ಆರಂಭದಲ್ಲಿ ಅಲ್ಲಿ ಏಳು ಬಾರಿ ಎಲ್ಲ ಹನ್ನೆರಡು ಬಾರಿ ಕೇಳುವಂತ ಸನ್ನಿವೇಶ ಐತೆ ಯಾಕಂದ್ರೆ ರ ಕಟ್ಟಡಗಳು ದಿನದಿಂದ ದಿನಕ್ಕೆ ನಾಶವಾಗ್ತಾ ಇದೆ ಬಟ್ ಪ್ರೆಸೆಂಟ್ ನಾವ್ ಒಂದು ಬಾರಿ ಹೋಗಿದ್ರೆ ಏಳು ಬಾರಿ ಕೇಳ್ತಕ್ಕಂತಥ ಸನ್ನಿವೇಶಗಳು ಇಂದಿಗೂ ಕೂಡ ಚಾಲ್ತಿಯಲ್ಲ ಇಿದೆ ಬಟ್ ಆರಂಭದ ಹಂತದಲ್ಲಿ ಒಂದು ಬಾರಿ ಕೂಗಿದ್ರೆ ಹನ್ನೆರಡು ಬಾರಿ ಅದೇ ಶಬ್ದಗಳನ್ನ ನಾವು ಪ್ರತಿ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಕೇಳುವಂತ ಸನ್ನಿವೇಶಗಳು ನಮ್ಮ ಗುಲ್ಬರ್ಗಲ್ಲಿ ಏನು ಗೋಲ್ ಗುಮಜ್ ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವಂತ ಸ ನಿವೇಶಿತ ಬಟ್ ಅಂತ ವೈಭವ ಪೂರಿತವಾದ ಕಟ್ಟ ಕಟ್ಟಡಗಳನ್ನ ಸ್ಮಾರಕಗಳನ್ನ ರಕ್ಷಣೆ ಮಾಡ್ಬೇಕು ಮಟ್ ಮುಂದಿನ ಪೀಳಿಗೆಗೆ ನಾವೇನ್ ಮಾಡಬೇಕು ಉಳಿಸ ಬೇಕು ಅಂತಕ್ಕಂತ ಮತ್ತೊಂದು ವಿಷಯ
ಹಾ ಸರ್ ಖಂಡಿತ ಸರ್ ಹೌದೌದು ಸರ್ ತುಂಬಾ ಒಳ್ಳೆ ಮಾಹಿತಿ ಸರ್
ಹೌದ ಇದು ಇನ್ನೊಂದು ವಿಷಯ ನೋಡಿ ಇಲ್ಲ ಇಲ್ಲಿ ಅಷ್ಟೇ ಸೀಮಿತವಿಲ್ಲ ಆಮೇಲೆ ನಂಬಲ್ಲಿ ಬಸವ ಕಲ್ಯಾಣದಲ್ಲಿ ನೋಡಿ ಸೊ ಬಸವ ಕಲ್ಯಾಣದಲ್ಲಿ ಇವರೆಲ್ಲ ಮಹಾನ್ ಶರಣರು ಯಾರು ಹಸನ್ ಗಂಗು ಬಹಮನ್ ಶಾ ಮತ್ತೆ ನಮ್ಮ ಗುಲ್ಬರ್ಗದಲ್ಲಿ ಬಂದೇನಾವು ದರ್ಗದಲ್ಲಿ ಇದಿರ್ ಇರತಕ್ಕಂಂತ ಮಹಾನ್ ಸೂಫಿ ಶರಣರು ಮತ್ತು ಗುಲ್ಬರ್ಗದಲ್ಲಿ ಇದ್ದಿರತಕ್ಕಂ ಶರಣಬಸಪ್ಪ ಅಪ್ಪ ದೇವಸ್ಥಾನ ಅಲ್ಲಿರುವ ಒಂದು ಗುಡಿ ಇದೆ ಮತ್ತ ಇ ಅವಾಗ ಯಾವುದೇ ಜಾತಿ ಮತ ಪಂಥ ಏನು ಇರಲಿಲ್ಲ ನೋಡಿ ಉದಾಹರಣೆಗೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಿರ್ತಕ್ಕಂ ಅಣ್ಣ ಬಸವಣ್ಣ ಎಲ್ಲಾ ಧರ್ಮದವರು ಅವನ ಆಸ್ಥಾನದದಲ್ಲಿ ಇದ್ರು ಈ ಇದ್ದು ಬಿಟ್ಟು ಅನುಭವ ಅ ಅನುಭವ ಮಂ
ಅವರು ಸರ್ವಧರ್ಮ ಪ್ರೇಮಿಯಾಗಿದ್ದರು ಸರು ಎಲ್ಲಾ ಧರ್ಮವನ್ನೂ ಅಷ್ಟೇ ಗೌರವಾನ್ವಿತವಾಗಿಿ ನೋಡ್ತ ತ್ರು ಸರ್ ಎಲ್ಲಾ ಧರ್ಮದ ಮಿತ್ರ ಆತರನ್ನು ಹಮ್ಮಿಕೊಂಡಿದ್ರು ಸರ್
ಹೌದು ನೋಡ್ರಿ ನೀವು ಈ ಇತಿಹಾಸದ ಪುಟಗಳನ್ನ
ಖಂಡಿತ ಸರ್ ಖಂಡಿತ ನಾನು ಅವ್ರ ಬಗ್ಗೆ ಓದಿದ್ದೀನಿ ಸರ್ ಅದು ಅವ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀನಿ ಬಟ್ ಅವರು ಸ ಸರ್ವ ಧರ್ಮಕ್ಕೆ ಅಷ್ಟೇ ಆದತೆ ಕೊಟ್ಟಿದ್ದರು ಸರ್ ಅವ್ರು
ಹೌದು ಇವಾಗ ನೋಡ್ರಿ ಇನ್ನು ಕೂಡ ನಮಗ ಏನಾದ್ರು ಅವರ ಇತಿಹಾಸದ ಪುಟಗಳನ್ನ ನಾವು ಅಧ್ಯಯನ ಮಾಡಿ ಇದಾಗ ಅವು ಅವರೆಲ್ಲ ಎಷ್ಟೊಂದು ಪುಣ್ಯವಂತರು ಎಷ್ಟೊಂದು ಅಣ್ಣ ತಮರಂಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಅನುಕಂಪದಿಂದ ಎಷ್ಟೊಂದು ಸಮಾಜಕ್ಕೆ ನಾನಾ ರೀತಿಯ ಕೊಡುಗೆಗಳನ್ನು ಕೊಟ್ಟ ಹುದ್ರಲ್ಲ ಅಂತ ಕೊಡುಗೆಗಳನ್ನ ನಾವು ನಾವು ಕೂಡ ಏನಾದ್ರು ಮಾಡಬಹುದಲ್ಲ ಅಂತಕ್ಕಂಥ ಮನೋಭಾವನೆ ಯಾಕಂದ್ರೆ ಮೋಟಿವೇಶನ್ ಅವರೆೆಲ್ಲ ನಮಗೆ ಮಹಾನ್ ಶರಣರು ಅದಕ್ಕೆ ಹನ್ನೆರಡನೇ ಶತಮಾನದ ಸಂವಿಧಾನವನ್ನ ಏನು ಲಿಖಿತ ರೂಪದಲ್ಲಿ ಬರೆದಿರ್ತಕ್ಕಂತ ಅಣ್ಣ ಬಸವಣ್ಣ ಅಂತ ಹೇಳ್ತಾರೆ ಬಟ್ ಅದನ್ನೆರ
ಖಂಡಿತ ಅವ್ರ್ದು ಅವರ ಜೀವನದ ಒಂದೊಂದು ದಿನ ಕೂಡ ನಮಗೆ ಒಂದು ಮಾತ ಮಾರಿಯ ರೂಪ ಒಂದು ಉದಾಹರಣೆೆಯಾಗಿದೆ ಸರ್
ಖಂಡಿತ ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸತ್ಯ ಸಂಗತಿಗಳನ್ನ ನಾವು ಇನ್ನುೂ ಕೂಡ ಅಧ್ಯಯನ ಮಾಡ್ಬೇಕಾಗಿದೆ ಅದು ಒಂದಂದ್ರೆ ಒಂದೆಲ್ಲ ತುಂಬಾ ವಿಷ ವಿಷಯವಿದೆ ಅ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಕೂಡ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ಬೇಕು ನೋಡಿ ಅವಾಗ ಶರಣಬಸಪ್ಪ ಅಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಬರುವ ಒಂದು ದೇವಸ್ಥಾನ ಸ್ಾನ ಶರಣಬಸಪ್ಪ ಅಂತಕ್ಕಂಂತ ಒಂದ ದೇವಸ್ಥಾನವಿದೆ ಅವರ ಹೊಲದಲ್ಲಿ ಇದ್ದಿರತಕ್ಕಂಥ ಜೋಳ ಆಗ್ಲಿ ಯಾವುದೇ ಒಂದು ತರಕಾರಿ ಆಗ್ಲಿ ಕಾಳು ಕಡೆಗಳಲ್ಲಿ ದನ ಕರುಗಳನ್ನ ತಿಂದು ಹೆಚ್ಚಾದ ಮೇಲೆ ಅಲ್ಲಿ ಮಠಕ್ಕೆ ತೆಗೆದುಕೊಂಡು ಬರ್ತ ತಕ್ಕಂತಥ ಸನ್ನಿವೇಶ ಇತ್ತಂತೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಅವುನ್ನೆಲ್ಲ ತಿಂದಾದ ನಂತರ ಹೆಚ್ಚು ಕೂಡ ಉಳಿದಿದ್ರೆ ಮಾತ್ರ ನಮಗ್ ಬೇಕು ಅಂತಕ್ಕಂತ ಒಂದು ಮನೋಭಾವನೆಯನ್ನ
ಖಂಡಿತ ಖಂಡಿತ ಸರಿ ಇದ್ರ ಬಗ್ಗೆ ನಾನು ಕೂಡ ಅಭ್ಯಾಸ ಮಾಡಿದ್ದೀನೆ ಸ ಸರ್ ನೀ್ ಹೇಳಿದ ಮೆ ನನಗು ತುಂಬಾ ಸಂತೋಷ ಆದ ವಿಷಯ ಆಯತು ಸರ್ ಯಾಕಂದ್ರೆ ಇದನ್ನು ನಾವು ಮತ್ತೆ ಮತ್ತೆ ಕಿದರೆ ನಮಗೂ ಕೂಡ ಬಹಳ ಸಂತೋಷದ ವಿಷಯ ಸರ್ ಯಾಕಂದ್ರೆ ಒಂದು ಮಾಹಿತಿ ನಮ್ಗೆ ಕೂಡ ಇರುತ್ತದೆ ಸರ್ ಇನ್ನೊಂದ್ ಸರಿ ಅದು ರಿವಿಸನ್ ಕೂಡ ಆಗುತ್ತೆ ಸರ್ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇನ್ನೂಷ್ಟು ನಮ್ಗೆ ಆಸಕ್ತಿ ಉಂಟು ಮಾಡುತ್ತೆ ಸರ್ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳದು
ಹೌದು ನೋಡಿ ನಮ್ಗೆ ಎಲ್ಲಾ ಕೆಲವೊಂದು ವಿಷಯಗಳನ್ನ ನಾವ್ ಈ ರೀತಿ ಚರ್ಚೆ ಮಾಡೋದ್ರಿಂದ ನಮ್ಗ್ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಷಯಗಳನ್ನ ಸಂಗ್ರಹಣೆ ಆಗುತ್ತೆ ಈ ರೀತಿ ವಿಷಯಗಳು ನಮ್ಮ ಐತಿಹಾಸಿಕ ವಿಷಯಗಳು ಮತ್ತೆ ಮತ್ತೆ ವಿಜ್ಞಾನ ತಂತ್ರಜ್ಞಾನದಂತಹ ವಿಷಯಗಳು ಮತ್ತೆಟೆಕ್ನಾಲಜಿಗಳಲ್ಲಿ ಹೇಗೆ ಬಳಕೆ ಮಾಡ್ಕೊಳ್ಬೇಕು ನೋಡ್ರಿ ನಾವವು ಒಂದೇ ಒಂದು ನಮ್ಮ ಭಾಗದ ಒಂದು ಪ್ರದೇಶ ಒಂದು ಚಿತ್ರಗಳನ್ನು ಸೆರೆ ಹಿಡಿದು ನಾವವು ಏನಾದರೂ ಸಮೂಹ ಮಾಧ್ಯಮದಲ್ಲಿ ಹಾಕಿದಾಗ ಇಡೀ ವಿೀಶ್ವದ ಂತ ಅದನ್ನ ನೋಡ್ಬಿಟ್ಟು ಆ ಒಂದು ಜನರು ಇಲ್ಲಿ ಏನಾದ್ರೂ ಬರಲು ಆರಂಭ ಮಾಡಿದ್ರೆ ಪ್ರೇಕ್ಷಣೀಯ ಸ್ಥಳವಾಗ್ತದ ಮತ್ತುತ್ತೆ
ಖಂಡಿತ ಸರ್ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಸರ್ ಇದು ಸಾಮಾಜಿಕ ಜ ಜಾಲ ತಾಣದಲ್ಲಿ ಇಲ್ಲ ಇದು ಇತಿಹಾಸದ ಪುಟಗಳನ್ನು ಕೂಡ ಪ್ರತಿ ಒಂದು ಸರ್ ಯಾಾವದೇ ವಿಷಯವನ್ನು ಎತ್ತಿಡಿದಾಗ ಸಾಮ ಇದರಲ್ಲಿ ಬಹಳ ಸುಲಭವಾಗಿ ಪಡೆಕೊಳ್ಳಲು ಸಾಧ್ಯಿಸುದು
ಇವಾಗ ನೋಡಿ ಒಂದ್ ವಿಷಯ ಹೇಳ್ತೇನೆ ಸಮಾಜದ ನಾವು ಸರ್ಕಾರದ ಮುಖಾಂತರ ನಾವೇನ್ ಮೂರು ಅಂಗಗಳಂತೀವಿ ಮೂರು ಅಂಗಗಳ ಯಾವಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹೌದಾ ಮೂ ಮೂರು ಅಂಗಗಳನ್ನ ಹೇಳ್ತಿೀವಿ ಬಟ್ ನಾಲ್ಕನೇ ಅಂಗ ಯಾವವುದಕ್ಕ ಅಂತ ಹೇಳ್ತೀವ ಅಂದ್ರೆ ಸಮೂಹ ಮಾಧ್ಯಮ ಮತ್ತು ದಿನಪತ್ರಿಕೆಗಳಂತೀವಿ ಯಾಕಂದ್ರೆ ಇಡೀ ಮೂಲೆ ಮೂಲೆಯ ವಿಚಾರಗಳನ್ನ ಪ್ರತಿ ಒೊಂದು ಮೂಲೆಗಳಲ್ಲಿ ತಲುಪಿಸುವ ಕೆಲಸ ಕಾರ್ಯಗಳಗಳನ್ನು ದಿನಪತ್ರಿಕೆ ಮತ್ತೆ ನಮ್ಮ ಸಮೂಹ ಮಾಧ್ಯ ಉದ್ಯಮಗಳು ಮಾಡುತ್ತೆ ಅಂತೇಳಿ ನಮ್ಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಗಮನಕ್ಕೆ ಸೊ ಬರುತ್ತೆ ಅಂತ ಹೇಳೋದಕ್ಕೆ ಸೊ ಇಷ್ಟ ಪಡ್ತೇನೆ ಸರಿ ಸೆ
ಹ್ಮ